ಊಟ ಆಯ್ತ ಸರ್ ಓಟ ಆಯ್ತ್
ಆಯ್ತೇರಿ ನಿಮಂಬದ್ರಿ
ನೋಡುವ ಆಯ್ತ ನೋಡ ಈಗ
ಏನೆಲ್ಲ ಮಾಡ್ರಿ
ಆಯ್ತಾಯ್ತ್
ಅ ಅ
ಈಏನನ್ ಕೆಲ್ಸ ಮಾಡ್ರ
ಇ ಅಲ ಳಕ್ಕೋಯಿ ಳಕೋಯಿ ಬಂದ್ ನೋಡ್ರಿ
ಆಯ್ತಾಯ್ತ್ರಿೀ ಜಾಳ ಬಿತ್ತವ ನಡದಾವ್ರೀ
ಅ ನಂಬತ್ತಿ ಬಂದಿರು ಅತ
ಹ್ಮ ಸದ ಚಲೋ ಅವ್ರೆ ಆತಿತಿ
ತಗದ್ ಬಂದಿದ್ರಿ ಏನು ಸ್ವಲ್ಪ ಆದಾರ್ ತೆಗದು
ಆಯ್ತ್ಾಯ್ತ್
ಹ ಎಳ್ರೀ ಹ್ಮ ಬಾಮ ಹೆಂ ತಾರ ಬರ್ತಾರ ಉಂತಲ್ಲ ಬ
ಆಯ್ತ ಆಯ್ತು
ಹಾ
ಕಾನ ಚಲ ಬ
ಅ ರ
ಕಲಸ ಭಯ ಬಂತ
ಹ ಬಂದೇವ್ರೆ
ಆಯ್ತ್ಾಯಯ್ತ್
ಅ ಕಡೆ ಹಂಗ ನಡ್ದ್ರೆ
ಈ ಕಡೆ ನೋಡ್ರ ಮಳೆ ಬರಲ್ ದೇನ್ ಬರಲ್ದ್ರ ಬೆಳೆಲ್ಲಪ್ಪ ಸತ್ತಂತಾರ
ಹಾ ರೀ ಕಾಲೇಜ್ ಗೋಯ್ ಬಂದ ರೆ ಊಟ
ಹ
ಆತರ
ಹ್ಮ ಅಲೋ
ಅಲ
ಹೇಳ್ರಿ ಏನ್ ಇಲ್ ನೋಡ್ರಿಗಚ್ಚತದಾರ
ಯತ ಇತ
ಆರಿ ಕಾಲೇಜ್ ಹೋಗ್ಬೇಕ್ ನೋಡ್ರಿ
ಹ್ಮ್ ಆಯ್ತು
ಪಿಕ್ನಿಕ್ಗೋಯ್ರ ಅಂತಲ್ರಿ ಟೂರ್ ಹೋಗಿದ್ರಂತೆಳ್ರಿ
ಓಯ್ ಬೆಂಗಳೂರಲ್ಲಿ
ಛಲವಾದರೆ
ಹಲಾದ್ರೆ ಗಲ್ ಗುಮಟ್ಟ ಅದು ಬೆಂಜೂ
ಹಾ ರೀ ಹಂಗಾದ್ರ ವಾತಾವರಣ
ವಾತಾವರರಣ ಚಲೋದ್ ನೋಡ್ರಿ ಎಲ್ಲ ಕಲಸ ಇಲ್
ಕಿವ್ ನೋಡಕ್ ಉಂಟಾರಿ
ಆ ರಿ
ಟಿವಿ ರೀ ಟಿವಿ
ಅರೆ
ನೋಡಾ ಕುಂತಾರೀ
ನಾ ನೋಡ ಕುಂತರ ಆಕ್ಳ ಚಲ ಅವ್ರೀ
ಚಲೋ ನೋಡ್ರಿ ಮ ಶಂಬರಕ್ಯ್ದಿರಿ ಅ ನಮ ದಡರ್ರಿ
ಆಯ್ತಾಯಯ್ತ್ ಹ್ಮ ನೀದಂಗ ಮಾಡುದು ನಿಮ್ದ ಎನ್ ನಡದ್ರ ಯಾಗದ
ಆರಿ ಸರ್ ಜಾಲ್ತ ಅಂದ್ರಿ ಅಂತಲ್ರಿ
ಹರ ಅನ್ಯಡು ಸಾರ್ ಕೊಡ್ತರ ಹನ್ನೆರಡು ಸಾವಿರ ಕೊಡ್ತ ನೀರು
ಚಲದ್ ಅಂತಲ್ರಿ ಹಾ ರಾರ ಪ್ರ್ರಜರಿ
ಒ ಜವತ್ತಂಜೂರೆ ಒಂದ ಈಐ ಸಾರ್ ಕೊಟ್ಟ
ಆಯ್ತ್ರಿ ಆಯ್ತು ಏನ ಮನ್ಯಕ ಇಟ್ರ ಅಂತಲ್ರಿ
ಆ ಕಟ್ಟ್ರ ಒಂದ್ ಎಂಬತ್ ಲಕ್ಷ ಎಂಬತ್ ಲಕ್ಷ ಕಟ್ಟಿದರು ಮನಿ
ಹಾ ರಾ ನೀನ್ ಏನ್ಂತ ಹೆಂಗಳ್ರಿ
ಆರ
ನೀನ್ ಏನ ಇತ್ತ ಹೆಂಗಳ್ರಿ
ನಾನ ಚಲಾರ ನಿ ಚಲಾರ
ಅಲ ಯ ರೀ
ಚಲಾರ
ಹಲೋ ಹಾ ರೀ ಏನ್ರ ಮಕ್ಳು ಚಲಲ್ೀ ಅ ನಿರಿ ನಿ ರೀ
ಆ
ನಿಂಬುದ್ರಿ ನಿಂಬನ್ ಹೆಂಗ ಅದ್ರರಿ ಹ ಆಯ್ತ್ರ
ಒಲ್ಲ ಎಸೆ ಕ್ರರು ಮಲ ಯಶ ಅಕರಾವ ಆರ ಎಕರಾವ ಆಯ್ತ ಆಯ್ತು
ಆಯ್ತು ಯಾರು ಹ ರಿ
ಅದ ಹ್ಮ್ ಏನ ನಡದ್ರ ಬರ್ರಿ
ಏನ ಇಲ್ ನೋಡ್ರಿ ನಿಮ್ರಿ
ಯಾರ ಒದ್ರ ಕುಂತಾರಲ್ರ
ಹಂಗೆ ಹೊದರ್ತಾರಿ ಮನ್ಯಗಾರ್ರಿ
ಆಯ್ತ ಆ್
ಹಾ ರೀ ಊಟ ಐ್ತಿ ರ
ಆರಿ
ಊಟ ಆಯ್ತಾರೆ
ಊಟ ಆಯ್ತರಿ ನಿಮ್ದ
ಆಯ್ತ್ರೆ ಎಂಟು ಎಲ್ಲಾರ ಒಡ್ದನ ಅಂತ ಹೇಳರಿ ಅಲ್ದಾಗ
ಹ್ಮ ಒಳ್ಳೇದರೀ ಇವತ್ತು್ ಜಾಳ ಬರಕ್
ಹಾರ
ಇ ವೇಂಬತ್ತ ಕೊಡ್ತ ಆರ ಗಾರ ಒಡದು ಬಂದವರು ಜಾಳ ಬತ್ತಿ ಬಂದವರು ಹಾ ರಾ
ಆಯ್ತ್ರಿ ಆಯ್ತ್ರಿ ಮ ಕೆತ್ತ ನ್ ಬಿತ್ ಬಂದವ್ರಿ
ಆ್ತಯ್ತು ಒಂದು ಚಲನದ್ದಲ್ದ ಹ ಗಡ ಚಲಾವರ
ಹಾ ರ ಯ ರೀ
ಹತ್ತು ಗಿಡ ಎ ಎರಡು ಎರಡು ಎಲ್ಲಿ ಹೊಡದವ್ರ ಹರ
ಹಾ ರಾ ಶತಂತಾರೀ
ಹಾ ರೀ
ಹ ಆರ
ನನ್ರ
ಶತ್ಯ ಬರ್ರೆ
ಹ ಹಾಗೆ ಕುಂತರಸ ಆಯ್ತ
ಏನ್ ಹಾಕ್ ಇದ್ದಂತಲ್ರಿ
ಹ್ಮ ರ
ಹತ್ರಿ ನಿಮ್ದ ಯಾವ್ರೀ
ನಂಬದ ಹನ್ನಲ್ನೋರು
ಆಯ್ತ್ಯ್ತ್ ಹಾ ರ ಊಟ ಇದ್ದಲ್ರರಿ
ಆಯ್ತ್ರಿ ಈಗ ನಿಮ್ದೇನ್ ಹಲೋ ನಿಂಬದೇ ಅಂದಾಗದನ್ ಮಾಡಿದ್ರ ಮನೆ ಎಷ್ಟು ಚಲೋ ಕಟ್ಟ್ರಿ ಮನೆ ಮನಿ ಚಲ ಕ ಇತ್ರ
ಕುಂತೀವ್ರಿ ನೀವು
ನಾನ ಕಟ್ಟಿವರ ಎಂಬತ್ ಲಕ್ಷ ಅದ
ಆರಿ
ಹರ
ಓದ್ಕ ಕುೂತಿ ನೋಡ್ರಿ
ಆ
ಓದ್ಿಕ ಅಂತ ಕುಂತೀವ್ರಿ ಕಾಲೇಜ್ಗೆ ಹೋಗ್್ರಿ ನಾಳಗೆ
ಹಾ ರ ವ ಮಳ ಕಾಲ
ಏನ ಆರಾಮಲ್ಲ ಅಂತಲ್ರಿ
ಆರಾಮದ ಅವ್ರಪ್ ದೌ ದೌಖಾನಿಗ್ಯಾರ ಆಪಡೆ ಎಷ್ಟ ಆಗ್ಯದ್ರೀ
ಓ ತೋರ್ಸ್ಬೇಕಲ್್ರಿ ಎಲ್ಲಿನ್ ಏನ ಈಗನ್ ಕಾಲಕ್ ಆರಾಮಲ್ರಿ ಜನ
ಹರ
ಹ್ಮ ತೋರ್ಸ್ರಿ ಸ್ಲ್ ಗೋಲ್ಪಿ ಟ್ಯಾಬ್ಲೆಟ್ ಹಾಕ್ಸ್ರಿ ಆ
ಸವಲ್ ಸಲ ದವಕನ್ಿ ತೋರ್ಸ್ತರ್ರ ನಾನ
ಹ ರೊಕ್ಕ ಕರ್ಸದ್ರ ಅವಂಗ್ರಿ ತೋರ್ಸ್ರಿ
ತತ್ರ ಎಲ್ಲಿದಿ್ರ ಎಲ್ಲಿದ್ದಿ್ರ
ಕಡೆ ಬಂದ ಖಾಯಿಲೆ ಓದಕ್ ಕುಂಂತವ್ರಿ
ಆಯ್ತ್ಾಯ್ತ್
ಏನ್ ದೇವಸ್ಥಾನಗ ಬಾರ ಇದರು ಅಂತಾರಿ
ಆರ
ಆರೆ
ಹ ಚಾಲೋತ್ ದೂರ ದಸ್ಥಾನರ
ಆಯ್ತ್ರಿೀ ಆಯ್ತ್ ನಾಳಗ್ ಹೋಗಬ್ರಿ ಕಾಲೇಜ್ರಿ
ಮೂರ
ಹ ರೀ ಊಟ ಐ್ತಲ್ರಿ
ಆಯ್ತ್ರಿ ಊಟ ಈಗ
ಹಾರಾಮ
ಗುಡ ಯ ಯಾವ ಗುಡ ಅವ್ರ ನಿ ಮೂರಗ
ಮಲ್ಲಂಗೂಡ ಅವ್ರೀ
ಹ್ಮ ರ
ಮಲ್ಲ ಮತ್ತೆ ಅಣ ದರ ಡದ ರೀ
ಬಸ ಚಲವಡತ್ ರಾಂಡ್ರೆ ಮರಕಡಿ
ಹಾ ರ
ಬಟ್ಟೆ ಹೊೋಲ್ಸಿದ್ರ ನಮ್ಮೂರ್ ಕಡಿನ ಚಲೋ ಆಡಿದಾರ
ಹಾ ರ ಯ ರೀ ಬಟ್ಟಿ ಹೊಲ್ಸಿರ ಅಂತಲ್ರ
ಹಾ ರಲ್ ಸ ಬೆಟ್ಟ
ಹ್ಮ್ರೀ ಎಷ್ಟ ಸಲ್ತ್ತಿ ಆ ಕಡೆಗಿ
ಹ ಆಡ್ತಡ್
ಆಯ್ತ್ರಿೀ
ಆಯ್ತಾಯ್ತ್
ಹೊತ ಅವರ ನಂಗತ್ ರಾಕಲಿ
ಆತ್ವ್ರನ ಚಲೋ ಆದ್ರ
ಕರೆಂಟ್ ಅಯದಂತ ಅಲ್ರಿ ಅಲ
ಕರೆಂಟ್ ಈ ಕಡೆ ಬರ್ದ್ರಿ
ನಾವವು ಓದ್ಕ ಕುಂಚ ನೋಡ್ರ ಕರೆಂಟ ಅದ ನಾವ್ ಓದ್ಿಕೆ ಅಂತ ಕುೂಂತೀವಿ ನೋಡ್ರಿ
ನಮ್ ಕಡಿ ಮಳೆ ಬರಕ್ ಕುಂತರ ನೀೇನ
ಹ ಕೊಡಿ ಏನೆಲ್ಲ ನೋಡ್ರಿ ಮಾಡದ್ ಅಷ್ಟೇ.
ಆಯ್ತಾಯ್ತ್ ಆಯ್ತಾಯ್ತ್. ಚಾರ್ಜ್ ಎಲ್ಲ ಎಡಂದಾರ್ ಚಾರ್ಜ್ ಎಲ್ಲ ಎಡಂದಾರ್.
ಹ.
ಅಲೋ ಚಾರ್ಜ್ ಎಲ್ಲ ಎಡಂದಾರ್.
ಹರ.
ಚಾರ್ಜ್ ಎಲ್ಲಡ ಅಂದಾರ.